ಐರನ್ ಮಾಡಬೇಕು. ಹಲೋ ಏನಣ ಆರಾಮ.
ಹು.
ಹಗ ನಾವ್ ಆರಾಮಣ ಎಲ್ಲಿದ್ದಿ.
ಅಣ ಕಾಸ ಲಗಿದ್ದ ನೀ ನ.
ಹದಾ ನಾಳ ಊರಕ್ಕಿಣ.
ಹ್ಮ್ ಏನೆಲ್ಲ ಪ್ರಾಸನ ಮಾಡ್ಕೊಂಡಿದ್ದೇ ನನ್.
ಹ್ಮ್್ಮ ಕಲೆ ನದದಣಂಗ. ನಾಳೆ ಬರ್ಬೇಕು ಕಾಲೇಜುಗೆ ಡೈರೆಕ್ಟ್.
ಹೌದಾ.
ಹ್ಮ್ ಬೇಸರ ಬಂದ್ಬಿಟ್ಟ ಕಾಲೇಜ್ ಡೇಲಿ ಹಯಿ ಹಯಿ ಹಯಿ ಬರೋದು.
ದ ಹೆಸ್ರ ಆಗ್ತ ಮತ್ತೆ ಹಂಗ ಈಗ ಈಗೆ ಸೆಕೆಂಡರಿ ಕ್ಲಾಸ್ ಮಾಡೋಕ ಹೆಂಗು.
ಎಲ್ಲ ನ ಡೈಲಿ ಹಓಯ್ ಬರ್ರುವಕ್ ಬೇಾಸರ ಆಗ್ಬಿಟ್ಟ ಊರ್ಲಿಂದ ಮತ್ತ ಕಾಲೇಜಿಗೆ. ಕಾಲೇಜಿಂದ ಊರಿಗೆ.
ಹ್ಮ್ ಹಾಗ ಎಲ್ಲ ಬಸ್ ಆಗಿದೆ ಅದ್ರೆ ಬಸ್ ಮಾಡ. ನತ್ ಪಾಸ್ ಮಾಡಕೆ ಬಾ ಹೋಗ ಬಂದ ಕೂಡ.
ಬಿಡು ಅದಕ್ಕೆಲ್ಲ ಹೇಳ್ತಿಲ್ಲ ಬೆಳಗ್ ಜಲ್ದಿ ಎದ್ದ್ ಬರ್ಬೇಕು ಬೇಾಸರಾಕರಿ ಮತ್ತೆ ಎರಡು ಗಂಟೆಗೆಗ್ ಬಿಡ್ತಾರ. ಅಲ್ಲಿಂದ ಮತ್ತೆ ರಿಟರ್ನ್ ಹೋಗ್ಬೇಕು. ಇಲ್ಲ ಏನಿಲ್ಲ ಆ ಕರೆಕ್ಟ್ ಆಗಿ ಬಸ್ ಹಂಗೆಲ್ಲ ಒಂದ್ ಐದ ನಿಮಷ. ಷ ಲೇಟ್ ಆಯತಂದ್ರೆ ಪೂರ ಆಯ್ತ. ಆಯ್ತು ಹೊರಗೆ ನಿಸ ಬಿಡ್ತಾರ ಪೂರಾ ಒಂದ್ಾಸ ಕ್ಲಾಸ್ ಮುಗಿಯತಾಗ.
ಹ್ಮ್ ಕಾಲಜ ರಂಗ ಪಣ.
ಅಂ ಊಟ್ಟ ದಸಲ್ಲ ಹ್ಮ್ ಕವರ್ ಆಗವನ. ಇದು ಎಂ ಎಸ್ ಟ ಗು. ತರದಷ್ಟೇ ಇದದು ಸ್ವಲ್ಪ. ಹ್ಮ್ ಅವ್ರೇಏನ್ ಹ ಹೇಳಿಬಡ್ತಾರಣ್ಣ ಅವದೇನಾ.
ಹ್ಮ್ ಹೇಳಏಕ್ನೇನ್ ಓಡ್ತ ಹೋದ.
ಅರ್ಧಕ್ ಅರ್ಧ ಫಸ್ಟ್ ಇಯರ್ ಇದ್ದಿದ್ದೆ ಇದಾವ.
ಹ ಡಶೀ ಬರ ಡಿಸೀಸ್ ಇರ್ತೋ ಆರಾಮ್ ಎಮ್ ಎಸ್ ಒನ್ ಎಂ ಎಸ್ ಟು ಎರಡು ಕೋರ್ ರಿಲೇಟೆಡ್. ಸ್ಲ್ ಸ್ವಲ್ಪ ನೋ. ಓದಿ ಬರ ಓದ ಅ ಗಲಾಸ ಆಗ.
ಹ ಡೆಫಿನೇಷನ್ ಡೆಫಿನೇಷನ್ ಅಷ್ಟೇ ಕರೆಕ್ಟ್ ಆಗಿ ಇದು ಮಾಡಿದ್ರ ಆಮೇಲೆ. ನರ್ಸಂಗ ಮ್ಯಾನೇಜೆಟ್ ಟೀಟ್ಮೆಂಟ್ ಅಷ್ಟ ಜಾಸ್ ಇದದೆ ನೋಡ್ಕೋಬದು.
ಪ್ರೆಷರ್ಸ್ ಡೇ ಹು.
ಅದಕ್ಕೆ ಜಾಸ್ತಿ ಅದಕ್ಕೇನು ಅಲ್ಲೇ ಕ್ಲಾಸ್ ಕೇಳೋಕ್ ಕುಂತೀವಿ ಅದಕ್ಕಏನ್ ಓದ್ತಿಲ್ಲ ಒಂದ್ ಎರಡು ಮೂರ್ ಸರ್ತಿ ಟೆಸ್ಟ್ ಬರ್ದ್ವ ಗೊತ್ತಾಗ್ಬ ಬಿಟ್ಟ ಅ್ ಹೆಂಗ ಹೆಂಗ ಅಂತ ಚೇಳ್ರ ಎಲ್ತು ಮತ್ತೆಮ್ನು ಎಮ್ಮೆಷ್ಟು ಮೂರು ಬರ್ದೀವಿ ಇದೊಂದು ಬರಿಬೇಕು
ಏನ್ ಪೋಕಸ್ ಯಾವದ್ ಮಾಡ್ಬೇಕಂದ್ರೆ ನೀವು ಸೈಕೆಟ್ರಿಸ್ ಮತ್ ್ ಎರಡು ಕರೆಕ್ಟ ಆಗ ಓದಿದ್ರರ ಅಂದ್ರರಿ ಎಮ ಸ ಎಮ್ಮೂಪರ ನೀ ಮನವೇ ಕಲ್ಸ ಆತರಿ ಒಂದೆ ಹೇಳಿು ಕರೆಕ್ಟ್ ಒಂದು ಕರೆಕ್ಟಾಗಿ ನೀಟಾಗಿ ಒಂದಂದ ಹಡ್ದು ಲಾಸ್ಟ್ ನೀಟಾಗಿ ಹೋದಿದ್ರ ಅಂದ್ರೆ ಆರಾಮ ಎಮ ನಮ್ಮಷ್ಟು ನೀನ್ ನಡದಾರ ಬಿಡ್ತರಿ
ಹ್ಮ ಹಾ ಹಾ
ಮೆಂಟತ್ ಅಂತ ಸ್ವಲ್ಪ ನೋಡ್ಕೊ ಬಡ್ಡಿ ಅವನ ರಿಪೀಟ್ ರಿಪೀಟ್ ಆಗಿದ ಇರುತ್ತವ
ಹೌದ ಅಂದ್ರೆ ಇವಾಗ ಇದ್ರಾಗ್ ಇದಿದ್ ಅದ್ರಾಗ ಇರ್ತವ ಏ ಸೇಮ್
ಹ್ಮ್ ಹ ಸೇಮ್ ಟು ಸೇಮ್ ಸೇಮ್ ಟು ಸೇಮ್ ಬಟ್ ಟ್ರೀಟ್ಮೆಂಟ್ ಅಷ್ಟ ಚಂಜ್ಗ ಐತ ಚೈಲ್ಡ್ ಹೆಲ್ತ್ ಹೋಲ್ಕೆ ಮಾಡಿದ ಇದ್ರಾಗ ಚೈಲ್ಡ್ ಹೆಲ್ತ್ ನ ಸ್ವಲ್ಪ ಡೋಸ್ ಕಮ್ಮಿ ಕೊಡ್ತೀವಿ ಇಲ್ಲಿ ಎಲ್ಲ ಸನಷ್ಟು ಅಡ ಇರುತ್ತದಲ್ಲ ಟ್ರೀಟ್ಮೆಂಟ್ ಸ್ವಲ್ಪ ನಮ್ಗ್ ನಮಗೆ ಹೆಂಗ್ ಬರ್ಸಂಗ ಇದ್ರಾಗಿ ಇದಾಗ ಇದ್ರಾಗ ಿಸ ಅಲ್ಲಿ ಅವಲ್ಲಷ್ಟು ಆಲ್ಮೋಸ್ಟ್ ಹ್ಮ್ ಆಲ್ಮೋಸ್ಟ್ ಒಂದ್ ನಾಕ್ ಸ್ ಡಿಸೀ ಗಳೆಲ್ಲ ನಮ್ಮಸ್ ನಮ್ಮಸ್ಾಗ ಇರ್ತಾವ ಆರಾಮ್ ಬರೀ ನೀವ್ ಚೈಲ್ಡ್ ಚೈಲ್ಡ್ ಕರೆಕ್ಟ್ ಓದ್ರೆ ಅಂದ್ರೆ ಎಮ್ ಎಸ್ನ್ ಎಮ್ ಎಸ್ ನೀವು ಓದದೆ ಬೇಡ ಪಾಸ್ ಆಗ್ತೀಯ
ಅದೇ ಅಣ್ಣ ಅವೇನ್ ಅರ್ತಾಯ ಬಿಡು ಹೆಂಗ್ ಓದ್ಬೇಕಂತ ಅವು ಟ್ರೀಟ್ಮೆಂಟ್ ಮಾತ್ರ ಇಟ್ಕ ಅವು ಒಂದೊಂದ್ ತರ ಇದವ್ ಹೇಳಕ್ ಆಗಲ್ಲ ಪೋನಂಟ್ ಪ್ರೊನಂಟೇಷನ್ ಮಾಡಕ ಆಗಲ್ಲ ಎಲ್ಲಾ ಬಾಳ
ಅದಕ್ಕೆ ಅದಕ್ಕೆ ಟ್ರೀಟ್ಮೆಂಟ್ ಹೆಂಗಂದ್ರ ನಿಮ ಇದಾಗ ಬರ್ಕೋಬೇಕು ಮೇಡಮ್ ಬರ್ಸಿದ್ದಾಗ್ಲಿ ಬುಕ್ದಾಗಾಗ್ಲಿ ಹಂಗ್ ಮಾಡ್ಬಿಡು ಯವದಕ್ ಯವದಕ್ ಯವದಕ್ ಯಾವಾಗ ಸರ್ಜಿಕಲ್ ಟ್ರೀಟ್ಮೆಂಟ್ ಅದೆ ಯಾವಾಗ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅದೆ ಮ್ಯಾನೇಜ್ಮೆಂಟ್ ಅಂತ ನೋೊಂಡ್ರೆ ಟ್ರೀಟ್ಮೆಂಟ್ ಎಲ್ಲಾರೇ್ರ ತಥರದ ಬರ್ಬೇಕು ಬರೇ ಮೆಡಿಕಲ್ ಮ್ಯಾನಂತಂದ್ರೆ ಬ ಹ್ಮ್ ಬೇರೆ ಬರ್ತ್ತ ಬಿಸಿ ತಕ್ಕಂಗಿರತ್
ಹೌದೌದು ಅಣ್ಣ ಅದಕ್ ಮತ್ತೆ ಕೇರ್ ಪ್ಲಾನ್ ಆಗ್ಬೇಕಾನ
ಕೇರ್ಪನ ಅವಶಕತಿ ಇಲ್ಲ ಕೇರ್ಪನ್ ಹಾಕದೇ ಬೇಡ ಯಾವಕ್ ಒಂದ್ ಒಂದ್ ಕೇರ್ಪನ್ ಹಾಕಕ್ ಹೋಗ್ಬಿಟ್ರಿ ಬಟ್ ಹಂಗ ಅಂದ್ರೆ ಇನಂತ ಗೊತ್ತಿರ್ಬಬೇಕು ನಿಂಗ ಎಕ್ಸಾಮ್ದಾಗಗ್ಲಿ ಟೆಸ್ಟ್ನಗಾಗಗ್ಲಿ ನೀವು ಕೆರ್ಬ ನಾಕಕ್ಕೆ ಹೋಗಬ
ಹೌದಾ ನೀವ್ ಹಾಕಿಲ್ಲ ನೋಣ ಇದು ಎಕ್ಸಾಮ್ ದಾಗ
ಇ ಇಲ್ಲ ಆಯ್ತ
ಹೌದ ಈ ಕೇರ್ ಪಿಳನ್ ಹಾಕಿದ್ರೆ ಮಾರ್ಕ್ಸ್ ಕೊಡ್ತಾರ ಹಂಗ್ ಅಂತ ಹೇಳಿದ್ರಲ್ಲ
ಇಲ್ಲ ಇಲ್ಲ ಯಾರ ಅಂದ್ರು ಮೇಡಮ್ ಹಂಗೆ ಅಂತಿರ್ತಾರ ಯಾವ್ ಕೇರ್ಪನಕ್ ಹೋಗ ಬೋಟ ಫಸ್ಟ್ ಏನ್ ಗೊತ್ತಾ ಕೇರ್ಪ್ ನ್ ಹೆಂಗ್ ಹಕ್ಬೇಕಂದ್ರೆ ಸರ್ಜಿಕ ಬರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಇತ್ತಂದ್ರೆ ಕೆರ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಆತ್ ಅಂದ್ರೆ ಹ ಪೋಸ್ಟ್ ಆಫಿಟ್ಟು ಕೆ ಆಕ್ಬಿಟ್ಟು ಹ ಕೇರ್ಪಿನ್ ಬೆಡ ಪೋಸ್ಟ್ ಆಫೀ ಸ್ಟ್ ಆಬಿಟ್ಟು ಪ್ರೀ ಆಬಿಟ್ಟು ಬರ್ದ್ರನೆ ಆಯ್ತು ಮಾರ್ಕ್ಸ್ ಬರ್ತ್ ವ್
ಹೌದಾ ಅವೇ ಸ್ಟಾರ್ಟಿಂಗ್ ಒಂದ್ ನಾಲ್ಕೈದು ಡಿಸಜನ್ ಐದಾವಣ ಅಪ್ಪು ಇದು ಪೋಸ್ಟ್ ಆಪೀಟು
ನಾಲ್ಕೈದಲ್ಲಪ್ಪಾ ನಾಲ್ಕೈದ ಅಂತಲ್ಲ ಎಲ್ಲ ಆಲ್ಮೋಸ್ಟ್ ಎಮ್ಮಸ್ಒನ್ ಎಮ್ಮೆಸ್ಟು
ಹೌದು ಇಲ್ಲ ಇದು ಚೈಲ್ಡ್ ಚೈಲ್ಡ್ ಹೆಲ್ತ್ ಚೈಲ್ಡ್ ಹೆಲ್ತ್ ನಾವು ಟೆಸ್ಟ್ ಬರ್ದ್ ಕೊಟ್ಟಿದ ಎಲ್ಲ ಮೇಡಂ ಅವ್ರು ಹೇಳಿದ್ದು ಪ್ರಕಾರ ಪೋಸ್ಟ್ ಆಪರೇಟಿವ್ ಪ್ರಿಯ ಪ್ರಿ ಆಪರೇಟಿವ್ ಅಂದ್ರ ನಾಕೈದು ಡಿಸೀಷನ್ ಅಷ್ಟೇ ಹೇಳ್ಯಾರ
ಆಲ್ಮೋಸ್ಟ್ ನಾಕ್ ಐದು ದಿವಸ್ ತಲ್ಲ ಆಲ್ಮೋಸ್ಟ್ ಪಲಾಸ್ಟಿಕ್ ಅದ ಮುಂದು ಪಲಾಸ್ಟಿಕ್ ಬರ್ಲ್ಯಾಬೇಕ್. ಸರ್ಜ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅಂತ ಎಲ್ಲಿ ಬರುತ್ತಾದಾ. ಇಲ್ಲಿ ನೀವ ಏನ್ ಮಾಡ್ಬೇಕಂದ್ರ ಫಸ್ಟ್ ಪ್ರ. ಫ್ರೀ ಫ್ರೀ ಹತ್ತಿದ್ ಹ್ಮ್ ಅದನ್ನ ಒಂದೊಂದು ಅರ್ಧ ಹಾಫ್ ಆಫ್ ಪೇಜ್ ಬರ್ದ್ರ ಅವ್ ಒಂದ್ ಪೇಜ್ ಆತದ್.
ಹ್ಮ್ ಅಂದ್ರೆ ಒಂದ ಒಂದ್ ಆರ ಆರು ಏಳು ಏಳು ಬರ್ದರ್ ನಡೀತದ್ ಏನ್.
ಅದ ಅಂದುರ್ ಭಾಳ್ ಬರೀಲಾಕ್ ಹೋಗ್ಬಾರ್ದು ಫ್ರೀ ಆಪರೇಟರ್ ಆರು ಎಳು ಲೈನು ಪೋಸ್ಟ್ ಆಪೇಟಿವ್ ಅಷ್ಟೇ ಸ್ವಲ್ ಜಾಸ್ತಿ ಬರ್ಬೇಕು ಯಕಂದ್ರೆ ಅದ್ರಾಗ. ನರಸಿಂಗ್ ಅದ ಸ್ವಲ್ಪ ಬರ್ಬೇಕು ಪೋಸ್ಟ್ ಆಪರೇಟರ್ ಜಾಸ್ತಿ ಬರಬೇಕ್ ಫೀ ಆಪರೇಟರ್ ನಾಕ ಇಲ್ಲ ಎಂಟ ಲೈನ್ ಎಂಟ ಲೈನು. ಫಸ್ಟ್ ಅಸಸ್ ಮಾಡೋದು ಪೊಸಿಷನ್ ಕೊಡದು. ಕನ್ಸಲ್ಟ್ ತಗೋಳದು ಅದಷ್ಟೇ ಒಂದು. ಒಂದ್ ಎಂಟ ಪಿಂಟ್ ಇದ್ರಗ್ ಆಡ್ ಮಾಡಿ ಅದ್ರಾಗ ಏನ್ ಮಾಡಬೇಕ ಅದ್ರ್ ಬಾಳ ಬರ್ಬೇಕ ಅದ್ರಾಗ ಪೇ. ಸೊಸೈಟ ಕೆ ಮ್ಯಾನೇಜ್ಮೆಂಟ್ ಆಗಿರ್ತ್ತಲ್ಲ ಆಯ್ತು ಹ್ಮ ಅದ್ರಾಗ. ಏನ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ರೋಡ್ ಮೇಂಟೆನೆನ್ಸ್ ಮಾಡ್ಬೇಕು ಮತ್ತೆ. ಸಪೋರ್ಟ್ ಕೊಡ್ಬೇಕು ಅದರಾಗ್ ಆದ್ರಿ ನೀವ್ ಮೈಂಟೈನ್ ಮಾಡ್ಬೇಕು ಅದು ಬಾಳ ಇರ್ತದೆ ಪೋಸ್ಟ್. ಸ್ವಲ್ಪ ಜಾಸ್ತಿಲ್ಲ ಎಲ್ದಿ ಬರ್ಬೇಕು.
ಹೌದೌದು ಇದೊಂದ್ ಆರು ಬರ್ದ ಅದೊಂದ್ ಎಂಟ ಹತ್ತು ಬರಿಬೇಕ್ರ.
ಅದೇ ಇದು ಕೇರ್ ಪ್ಲಾನ್ ಅಂತ ಅಂದ್ರಲ್ಲ ಅದಿಕ್ಕೆ.
ಇಲ್ಲ ಇಲ್ಲ ನೀವು ಅದ್ರ ಬಗ್ಗೆ ನೀವು ನೀವ ಏನ್ವ ಅದು ಬಕ್. ಮುಂದೆ ಯಾವ್ದೂ ಬರಕ್ ಆಗಲ್ಲ ಯಾಕಂದ್ರೆ ಟಚ್ ಮಾಡಕ ಆಗಲ್ಲ ಹ್ಮ್. ಕೇರ್ ಪೆನ್ ಅಂದ್ರೆ ಒಂದು ಪ್ರತಿಯೊಂದು ಕ್ವಶನ್ ಕೇರ್ ಪನ್ ಹಾಕಂತ ಹೋದ್ರ್ ಒಂದ. ವನ್ ನೀವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಬರೆ ಮತ್ತೆ ಕೇರ್ಫೋನ್ ಒಂದ್ ಒಂದ್ ಕ್ಯೂಷನ್. ಐದೈಐ ಕರ್ನ್ ಐದುಐ ಐ ಐದು ಐದು ಕರ್ಪನ್ ಹಾಕಡಿ ಈಗ ಮುಂದ್ ಎನ್ನ ಎರಡ್ ಕ್ಯೂಷನ್ ಟಚ್ ಮಾಡಿರ್ತೀರ ನೀವ್. ಹ
ಹೌದ ಹ್ಮ್ ಅಣ್ಣಾ ಅದ ಯಾವ್ದಪ್ಪ ಅದಕಂದ್ರೆ ಅವೆಲ್ಲ. ಫಾಸ್ಟ್ ಬರಿ ಇದು ಅಂದ್ರೆ ಜಗ್ಗಿ ಈ ಕಡೆ ಅಡ್ಡ ಅಡ್ಡ ಇಡೋದಕಸ ಬರೋದು. ಅದು ಎಲ್ಲ ಲೈನ. ಈಗಿನ ಹಾಕಿ ಎಲ್ಲಾ ಬರಿಬೇಕಲ್ಲ ಬಾಳ ಆದಿದ್ರದು ಇದಕ್ಕೆ ಟೈಮ್ ಹಿಡಿತದ್. ಹ್ಮ್ ಎಲ್ಲ ಒಂದ ಎರಡ್ ಮೂರ್ ಡಿಸಸ ಎಷ್ಟಾಕ್ ಹಾಕಿ ಬಿಡಬೇಕು.
ಹಾ ಹಂಗ ನಾನ್ ಏನ್ ಅನ್ಕಿದನಿ ಹಂಗಿತ್ತ ಅಂದ್ರ ಬಿಸಿ ನೋಡ್ಗ ಫಸ್ಟ್. ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಇದ್ದೂರ್ ಹಾಕ್ಬೇಕು ಮೆಡಿಕಲ್ ಮ್ಯಾನೇಜ್ಮೆಂಟ್ ಕೇಳಿರ್ತಾರಲ್ಲ. ಅವಾಗ ಅವಾಗ ಆಗ್ಬಿಡ್ಬೇಕು ಇವ ಇಂತವೆಲ್ಲ ಡೈರಿ ಆಗಿರಿ ಅಂತ ಇರ್ತಲ್ಲ ಡೈರಿಯ ಹ್ಮ್ ಈ ತರ ಇರ್ತವಲ್ಲಾ ಇಂತ ಸಣ್ಣ ಸಣಗು. ಬಿಡ್ಬಕ್ ಮ್ಯಾನೇಜ್ಮೆಂಟ್ ಇರ್ಬರ್ ಚಲ ಇರ್ತದ ಡೈರ್ಯ ಅಂತ ಹೋಗ ಇ ಈವೆಲ್ಲ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಹಾಕೆಕ್ ಹೋಗ್ಬಡದು.
ಹ ನಮ್ಗ ಅದೇ ಮೇಡಮ್ ಹೇಳಿದ್ರ ಹಾಕ್ಲೇ ಬೇಕು ಆಕೆ ಅಕ್ಕ ಅಕ್ಕನ ಹೇಳಿದ್ಲು. ಹಾಕ್ಲೇ ಬೇಕು ಇಲ್ಲದ ಮಾರ್ಕ್ಸ್ ಕೊಡಲ್ಲ ನಿಂಗು ನೀನಂತೂ ಹೃಲಿಲ್ಲ.
ಇಲ್ಲ ಇಲ್ಲ ನಾವಂತೂ ನಾನಂತೂ ಒಂದು ಸತಿ ಎಕ್ಸಾಮ್ ಹಾಕಿಲ್ಲಪ್ಪ. ಹ್ಮ್ ಹ್ಮ್ ನಾವಂದ್ರೆ ನ್ ಕೇಲ್ತನ ಮುಗ್ಸಿಲ್ ನೋಡು.
ಹ ಅಂದ್ರೆ ಏಳು ಮಾರ್ಕ್ಸ್ಯಿಗ್ ಕೇಳಿದ್ರೆ ಹಾಕ್ಲೇ ಬೇಕೇನೋ ಅಲ್ಲ. ಏಳು ಮಾರ್ಕ್ಸ್ಯಿಗ್ ಅಂದ್ರೆ ಮೆಡಿಕಲ್ ಸರ್ಜಿಕಲ್ ಕೇಳ ಇದು ಮೆಡಿಕಲ್ ಕೇಳ ಕೇಳಿರ್ತಾರೆನೊ.
ಮೆಡಿಕಲ್ ಮತ್ ಸರ್ಚಕಲ್ ಎರಡು ಕೇಳ್ತಾರಪ್ಪ ಅದ್ರಾಗ. ಏಳು ಮಾರ್ಕ್ಸ್ಯಿಗ್ ಅಂದ್ರ ಹೆಂಗ್ ಕೇಳ್ತನ್ ಗೊತ್ತ ಡೆಫಿನೇಷನ್ ಹೆಂಗ ಕೇಳ್ತಾನ ಏಳ್ ಮರ್ಸ ಅಂದ್ರ ಒತ್ತಟ್ಟ ಕೇಳಲ್ಲ. ಹೊತಟೆ ಒತ್ತಟೆ ಏಳು ಮಾರ್ಕ್ಸ್ಯಿಗ್ ಕೇಳಲ್ಲಾ ಹಾ. ಡೆಫಿನಿಷನ್ ಎಡ್ ಮಾರ್ಕ್ಸ್ಯಿಗ್ ಕೇಳ್ತಾನ. ಕಾಸಸ್ ಮೂರು ಮಾರ್ಕ್ಸ್ಯಿಗ್ ಕ್ರಳ್ತನ ನರ್ಸಿಂಗ್ ಮ್ಯಾನೇಜ್ಮೆಂಟ್ ನಾಲ್ಕು ಮಾರ್ಕ್ಸ್ಯಿಗ್ ಕೇಳ್ತಾನ್ ನಾಲ್ಕ್ ಮಾರ್ಕ್ಸ್ಯಿಗ್ ನರ್ಸಿಂಗ್ ಮ್ಯಾನೇಜ್ಮೆಂಟ್. ಮಾನೇಜ್ಮೆಂಟ್ ಕೇಳಿದಾಗ ನೀವು ಮೆಡಿ ಕೆಲ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಮತ್ತು ನರ್ಸಂಗ್ ಮ್ಯೇಜಂಟ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಇವ ಎರಡು ಬರದ ಕ್ಯಾಸೀಂದ ಲಾಸ್ ಚ ಪೋಸ್ಟ್ ಬ ಅಂದ್ರೆ ಅದು ಎರಡವರ್ ಪೀಸ್ ಆತು ಮರ್ಸ ಆರಾಮಗ್ ಕೊಡ್ತಾನ.
ಹ್ಮ ಬಾಳ ಆಗತ್ತಲ್ ಮತ್ತ ಒನ್ಲೈನ್ ಬಿಟ್ಟು ಒನ್ಲೈನ್ ಬ ಕೂಡ ಅದು ಒಂದು ಒಂದು ಬುಕ್ಲೆಟ್ದಾಗ ಒಂದ ಪೇಜ್ದಾಗ ಎಂಟು ಆರು ಏಳು ಏಳು ಆ ಗತ್ತಣ
ಹ್ಮ್ ಆತದ ನೋಡು ಬಟ್ ಅದೇ ನೋಡ್ಗೆ ಕ್ವಶನ್ ಹೆಂಗಿರ್ ನ್ನದು ಅದ್ರ ಮ್ಯಾಗ ಅರ್ಥ ಮಾಡ್ಕೊಂಡು ಬರಿಬೇಕು
ಹ್ಮ್ ಏನ್ ಎಲ್ಲಾ ಈಜಿ ಇದಾವಣ್ಣ ಇದು ಮೆಂಟು ಇದು ಚೇಡ ಇದು ಚೇಡ ಅತ್ ಸೈಕ್ಯಾಟ್ರಿಕ್ ಬಾಳ ಸ್ವಲ್ಪ್ ದಾರ ಅದು ಓದಿಲ್ಲ ನಾಳೆ ಸಿಜೋಫ್ರೇನಿಯದ ಮತ್ತೆ ಸೀಜೋಫ್ರೇನಿಯ ಮತ್ತೆ ಮೇನಿ ಅದು ಎರಡು ಟೆಸ್ಟ್ ಐತಿ ಸೀಜೋಫ್ರೇನಿಯ ಓದಿವಿ ಅದ ಡ್ರಗ್ ಡ್ರಗ್ ಬುಕ್ಕಗೆ ಸ್ವಲ್ಪ ಬಾಳ ಜಾಳ ಇದ ಪುರಾನ್ಟೇಶನ್ ಮಾಡಕ್ ಆಗ್ತಿಲ್ಲ ಅದೇ
ಇ ಸೈಡ್ ಎಫೆಕ್ಟ್ಸ್ ಅವನ ಅದ್ರಾಗ
ಸೈಡ್ ಎಫೆಕ್ಟ್ ಏನು ಇಲ್ಲಣ್ಣ
ಇದ್ರಾಗ ಸೇಮ್ ಎಮಸ್ಟೂ ಎಮಸ್ಟೂ ದಾಗ ಹೆಂಗಿರ್ತದ್ ಸೇಮ್ ಹಂಗ ಅದ್ರಾಗನಂಗೆ ಬರಿಬೇಕ್ ನೀವು ಹೆಂಗ್ ಬರೀತಿರಿ ಗೊತ್ತ ಫಸ್ಟ್ ಸ್ಕಿಜು ಪ್ರನ್ಯ ಸ್ಕಿಜು ಪ್ರನ್ಯ ಅಂದ್ರೆ ಡೆಫಿನಿಷ ಅದಕ್ ಸ್ಕಿಜು ಪ್ರನ್ಯ ಅಂದ್ರೆ ಸ್ಕಿಜು ಪ್ರನ್ಯ ಏನಪ್ಪ ಅಂದ್ರೆ ಪೀರಿಯಡ್ ಟು ಅಂಡರ್ಸ್ಟ್ಯಾಂಡಿಂಗ್ ಒನ್ ಸೆಲ್ಪ್ ಅದ್ರಾಗ ನಮ್ಗ ಒಬ್ಬರ್ನರ್ಥ ಮಾಡ್ಕಕ್ ಆಗಲ್ಲ ಅದ್ರಾಗ ಹ್ಮ್ ಈ ತರ ಹ್ಮ್ ರಿಯಾಲಿಟಿ ಅಂಡ ಚೆನ್ನಿ ದಿನ ಅ ಅರ್ಥ ಮಾಡ್ಕಕಾಗಲ್ಲ ಡೆಫಿನಿಷನ್ ಬರ್ದ್ಯಾ
ಹಾ ಡೆಫಿನೇಷನ್ ಇಂಡಿಕೇಶನ್ ಕಾದೋಸ್ ಮತ್ತ ಟೈಪ್ ಇದಾವ ಮತ್ತೆ ಕ್ಲಾಸಿಫಿಕೇಶನ್ ಇದಾವ
ಕ್ಾಸ್ುಸ್ಂದೆ
ಇಲ್ಲ ಕ್ಲಾಸಿಫಿಕೇಶನ್ ಬೇರೆ ಕೊಟ್ಟಾರ ಮತ್ತೆ ಅದಾದ್ಮೇಲೆ ಆ ಟೈಪ್ ಸ ಕೊಟ್ಟ ಮತ್ತೆ ಇದು ಎಕ್ಸಪ್ಲೇನ್ ಕೊಟ್ಟಾರ ಹಾ ಕ್ಲಿನಿಕಲ್ಲಿ ಕೊಟ್ಟಾರ ಕ್ಲಿನಿಕ ಪೋಸ್ಟ್ ಆಪ್ರೇಟ್ ಇದು ಪೋಸ್ಟ್ ಪಾಸಿಟಿವ್ ನೆಗೆಟಿವ್ ಮತ್ತೆ ಇನ್ನೊಂದ ಯಾಡ್ ಐದಾವಣ್ಣ ಯಾವ್ದು
ಹ್ಮ್ ಹ್ಮ್ ಇರ್ಲಾಕ್ಕ ಏನೇ ಕೊಟ್ಟಿರ್ಲಿ ನೀವು ಎಲ್ಲಷ್ಟು ಗೊತ್ತಾದಂತ ಎಲ್ಲಷ್ಟು ಬರ್ ಕೋಗ್ಬಡದು ಫಸ್ಟ್ ಕ್ವಶನ್ ಏನ್ ಕೇಳ್ಯಾನ ಎಷ್ಟು ಮಾರ್ಕ್ಸಗ ಕೇಳ್ಯಾನ ನಾಕ್ ಮಾರ್ಕ್ಸಗ ಕೇಳ್ಯಾನ ಐದ ಮಾರ್ಕ್ಸಗ ಕೇಳ್ಯಾನ ಏಳು ಮಾರ್ಕ್ಸಗ ಕೇಳ್ಯಾನ ಏಳು ಮಾರ್ಸಿಗ್ ಕೇಳಿದ್ನಂತಂದ್ರ ಟೈಪ್ಸ್ ಗೀಪ್ಸಿ ಎಲ್ಲ ಸೆಕ್ಷನ್ ಮಾಡ್ಬೇಕು ಬರೆ ನಾಕ್ ಐದ ಬರೆ ಐದ್ ಐದ್ ಮಾರ್ಕ್ಸಿಗೆ ಕೇಳ್ತಾನ ಐದೇ ಮಾರ್ಕ್ಸಿಗೆ ಕೇಳಿದ್ನ ಏನ್ ಮಾಡ್ಬೇಕಂದ್ರೆ ಸಂ ಡೆಫಿನಿಷನ್ ಕಾಸಸ್ ಇಂಡಿಕೇಶನ್ಸ್ ಅದ್ರದ್ದ ಕಾಂಟ್ರ ಇಂಡಿಕೇಶನ್ಸ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಟೈಪ್ಸ್ ನ ಬರೆ ಮೆನ್ಷನ್ ಮಾಡ್ಬಿಡ್ಬೇಕು ನಾಕ್ ಮಾರ್ಕ್ಸೀಗ್ ಕೇಳಿದ್ನಂದ್ರ ಏಳ ಮಾರ್ಕ್ಸೀಗ ಕೇಳಕತ್ತಿದ್ನಪ್ಪ ಅವ್ ಕೇಳ್ತಾನ ಮ್ಯಾನೇಜ್ಮೆಂಟ್ ಆಫ್ ಸ್ಕಿಜೋ ಪ್ರನಿಯ ಟೈಪ್ಸ್ ಆಫ್ ಸ್ಕಿಜೋ ಪ್ರನಿಯ ಡೆಫಿನಿಷನ್ ಆಫ್ ಕಾಸಸ್ ಆಫ್ ಸ್ಕೀಜೋ ಪ್ರೇನಿಯ ಇದೇ ತರ ಕೇಳ್ತಾರೆ ಒಡದೊಡದಾಗ ಕೇಳ್ತಾರೆ ಒಂದೇ ಪ್ರಶ್ನೆ ಈ ಒಂದ ಸ ಸ್ಕಿಜೋ ಪ್ರೇನಿಯ ಕೊಡಲ್ಲ ಹ್ಮ ಹಂಗ್ ಕೊಡ್ತಾರ ಬಟ್ ಡಿಪೆಂಡ್ ಅದ್ರ ಮ್ಯಾಗ ಹೋಗ್ಬಕು
ಸರಿ ಸರಿ ಸರಿ ಅಣ್ಣ ಹ್ಮ ಊಟಕ್ಕೆ ಹೋಗ್ತೀವಿ ಸರಿ